ಹಲೋ ಏನ್ಮಾಡತ್ತಿರಿ.
ಏನಿಲ್ಲ ಅಡುಗೆ ಮಾಡಾತಾನ ನೋಡು ನಿಮ್ಮ ಅಮ್ಮಗ ಸಾರು ಬೇಕಾಗೀತಿ.
ಇಷ್ಟು ಬೇಗೆ ಯಾಕೆ ಅಡಿಗಿ.
ಜೋಡಣ ಮಾಡ್ಕೋತಿನ್ಕ ಲೈಟ್ ಇಲ್ಲಆಗಿದವ.
ಹಾ ಹಾ
ಎಲ್ಲ ಸಥಾರ್ದನ್ನು ಅದನ್ನ ಜೋಡ್ನ ಮಾಡಕೋಳತೀನಿ. ಹ್ಮ್ ಅದೇ ಅದೇ ಮತ್ತೆ ನಿಂದೆಲ್ಲ ಆರಾಮ್ ಆಯ್ಲೆ. ಹಲೋ ಹಲೋ ಹಲೋ
ಹಲೋ
ಹ್ಮ್ ಕೇಳಸ್ತಿತೆ.
ಹಾ ಈ ಕೆಲ್ಸ ಐತೆ.
ರೇಂಜ್ ಹ್ಮ ಮಳೆ ಆಗೆತ ನಿನ್ನೀ
ಜೋರ ಆಯತನ.
ಜೋರಾಗಿತ್ತ
ಇಲ್ಲಿ ಆಗ್ಲಿಲ್ಲ ನೋಡ ಒಲ್ಲಂತು ಪಾಂಡಿಚೇರಿ ಫುಲ್ ಬಿಸಲ್ಲವ. ಫೋರ್ಟಿ ಸಿ ಫೋರ್ಟಿ ಡಿಗ್ರಿ ಅಬೋ
ಹ್ಮ ಹ್ಮ ಹ್ಮ
ಸ್ವಪ ಜೋರ್ಲ್ಲ ಮಾತ್
ಹ್ಮ.
ಹ್ಮ ನಾವು ಮೊನ್ನೆ ಎಷ್ಟ ಹ ಹನ್ನೆ ಹನ್ನೊಂದವರೆಗ ಬಿಟ್ಟಿದ್ದೇವು ರಾತ್ರಿ.
ಇಲ್ಲಿದ
ಅಲ್ ಹ ಹೋಗಾಕ ಮೂರವರೆ ಆಯ್ತ ಅನ್ಸತ್ತ.
ಹ್ಮ್ ಹ್ಮ್.
ತಲ್ಲಿ ತಮಿಳ್ನಾಡದಾಗ ಅರುಣಾಚಲೇಶ್ವರ ಟೆಂಪಲ್.
ಹ್ಮ.
ಅಲ್ಲಿ ಹೋಗಿ ದರ್ಶನ ಮಾಡಕ ಅಂದ್ರ ಅದ ಹದ್ನಾ ಅದು ಫೋರ್ಟೀನ್ ಪ್ರದಕ್ಷಿಣೆ ಹಾಕೋದ ಅಂದ್ರ ಗಿರಿರ್ತ ಅಂತಂತಾರ ಅದಕ್ ಆ ಟೆಂಪ ಪಲ್ ಹೆಂಗೈತ್ ಗೊತ್ತು ಗುಡ್ಡದಾಗ ಐತದ ಗುಡ್ ಅಂದ್ರ ಹದ್ನಾಕ್ ಕಿಲೋಮೀಟರ್ ಗಡ್ಡ ಸುತ್ತ ಸುತ್ತದ ನಾವ್.
ಹಾ
ಎಲ್ಲಿ ಸ್ಟಾರ್ಟ್ ಮಾಡರ್ತಿಲ್ಲ ಬಂದ ಅಲ್ಲೇ ಎಂಡ ಆಕ್ಯವ.
ಎಂಡ್ ಅಗುದ.
ಹಾ ಅದಏನ್ ಅದ್ನ ಹಾಕ್ರ ಏನೋ ಬೇಡ್ಕೊಂಡಿದ ಆಗತ್ತಂತ. ಹಾ ಲಾಸ್ಟ್ ಟೈಮ್ ಒಂದ್ಸತಿ ಹೋಗನ್ಲ ಅವಾಗ ಸುತ್ತ ಹಾಕಿನಿ.
ಹಾ
ಈ ಸತಿ ಏನ ಆಗ್ಲಿಲ್ಲ ಹಂಗ ದರ್ಶನ ಮಾಡ್ಬೇಕತ ಹೋದವು ಫುಲ್ ರಶ್.
ಹ ಈಗ ಅದಿಕ ತಿಂಗಳ ಐತಿ ರಶ್ ಇರ್ತತಿ ಎಲ್ಲಾ ಕಡೆ.
ಆ ಮತ್ತೆ ನಾವ ವೀಕೆಂಡ್ ಒಳಗ ಬೇರೆ ಹೋಗೆದಿಲ್ಲಾ.
ಹ ಅದಲ್ಲ ಇಲ್ಲ ಈಗ ಅದಿಕ ತಿಂಗಳ ಐತ್ಲ ನಾವು ಮನ್ನಿ ಎಲ್ಲ ಹೋಗಿದ್ದಿಲ್ಲ ಪ್ರವಾಸಕ
ಹಾ
ಎಲ್ಲ ಕಡೆ ರಷ ಗುಡಿಗೋಳ.
ಅಲ್ಲ ನಾವ ನಮ್ ಮನೀಯಿಂದ ಕಾಂತೂನ ಮನೀ ಅಟ್ಟ ಅಷ್ಟ ಮೂವ್ ಆಗೈತಿ ಎರಡ್ ತಾಸ ನಿತ್ರು.
ಮತ್ ಮಿಡಲ್ ಅಲ್ಲಿದ ಜಂಪ್ ಆಗ ಜಿಗದ ಹೊರಗ ಬಂದ್ಬಿಟ್ಟು ಇನ್ನ ಇಬ್ಬರ ಇದ್ರ ನಮ್ ಜ ಅವ್ರ ಏನೋ ಟೆಂಪಲ್ ಏನೋ ರೀಜನ್ ಬರಲ್ಲ ಅಂತ ಅಂದಿರ.
ಅವ್ರಿಗೂ ಹಸು ಆಗಿತ್ತು ನಮಗೂ ಹಸವ ಆಗ್ಯದ ಫುಲ್ಲ.
ಅಷ್ಟೊತ್ತಿಗ ಮತ್ತ ಜಿಗದ ಬಂದ ನಾಷ್ಟ ಮಾಡ್ಕೊಂಡ ಅಲ ಮದ್ವಿ ಕಡೆ ಹೋದು.
ಹ್ಮ ಹ್ಮ ಹ್ಮ.
ಅವರ ಫ್ರೆಂಡ ಬುಕ್ ಮಾಡಿರ ರೂಮ. ಹೋಗಿ ಫ್ರೆ ಅಪ್ಪಾಗಿ ಸಾಯಂಕಾಲ ಎಂಗೇಜ್ಮೆಂಟ್ ಇತ್ತ ಅವರದ
ಹ ಹ್ಮ ಹ್ಮ
ಎಂಗೇಜ್ಮೆಂಟ್ ಮುಗಸ್ಕೊಂಡ ಊಟ ಎಲ್ಲ ಈ ಕಡೆ ಎಲ್ಲಾ ಬೇರೆನ ಪದ್ದತಿ
ಹ್ಮ್ ಹಾ ಹಾ
ಆಯ್ತು ಆಮೇಲೆ ನೆಕ್ಸ್ಟ್ ಡೇ ಹಾ.
ಅಡಿ ಬೇರೆ ಅಲೆನ್ ಅ ಕಡೆ
ಅಡುಗಿ ಬೇರೆ ಎಲ್ಲಾನು ಬೇರೆನೆ ಈ ಕಡೆ ಇಂಗ್ ಅಂದ್ರೆ ಶಾಸ್ತ್ರಗಳು
ಹ್ಮ್ ಹ್ಮ್ ಹ್ಮ್
ನೆಕ್ಸ್ಟ್ ಟೈಮ್ ಮದ್ಗ ಇಲ್ಲಿ ಮಾರ್ನಿಂಗ್ ಎ ಎಂಟಕ ಅಂದ್ರನ ತಾಳಿ ಕಟ್ಟೋದ
ಹ್ಮ್
ಮತ್ತ ಈ ಕಡೆ ನಮ್ಮಲ್ಲಿ ತಾಳಿ ಸಂತಾಳಿ ಈ ಸೀರೆ ಸಿಂ. ಲ್ಲಿ ಇರ್ತದ ಆಮೇಲೆ ದೊಡ್ಡಾಳಿಗೆ ಸಾರಿ ಗ್ರ್ಯಾಂಡ್ ಆಗ್ತಾರಲ್ಲಾ
ಹ್ಮ್ ಹ್ಮ್
ಇಲ್ ಹಂಗ ಇಲ್ಲ ಒಂದ ಸರಿ ತಾಳಿ ಕೊಟ್ಟದ ಅದ ಸಿಂಪಲ್ ಸಾರಿ ಅಂದ್ರ ಅರ್ಶಿಂತ್ ಅರ್ಶಿ ಪ್ಪತ್ತರ ಸಾರಿ ಆಗ್ಕ್ತದೆ ಇಲ್ಲಿ ಹಾಳ್ಬೇಕ.
ಹ್ಮ್ ಹ್ಮ್
ಆಥರ ಅಷ್ಟ ಮುಗಿತ್ತು ಮತ್ತ ಊಟದು ಎಲ್ಲಾನು ಅದ ಬೆಳಿಗ್ಗೆ ಮುಗೀತು ಬೆಳಗ್ಗೆ ಒಂದು ಅನು ಬಗತಿಿಲ್ಲ
ಹ್ಮ
ರ ಮ ಕೋಸಿ ಹಿಂಗ ಅಕ್ಕಿ ಕಾಳ ಹಾಕ್ತಾರಲತ್ತಲ್ ತಲೆ ಈ ಮೇಲೆ ಜೀರಿಗೆ ಹಾಕುತ್ತಾರ ಹಂಗ ಆಶೀರ್ವಾದ ಮಾಡಕ್ಕ
ಹ್ಮ್ ಜೀರಿಗೆ ಬೆಲ್ಲ ಹಾಕ್ತಾರಾ ಹ್ಮ್ ಜೀರಿಗೆ ಬೆಲ್ಲ ಹಾಕ್ತಾರಾ
ಹ್ಮ
ಬ್ರಾಹ್ಮಣರು ಮದುವೆವ್ಯಾಗ ಮಾಡುತ್ತಾರೆ
ಹಾ ಹಾ.
ಜೀರಿಗೆ ಬೆಲ್ಲ
ಹ್ಮ್
ಹ್ಮ ಹ್ಮ
ಏನ್ ಕುಟತಿ
ಅದೇ ಲ್ಲ ಸಾಂಬಾರ್ ಚೂಡಣ ವಳತ್ತನತ್ತ
ಬಂದಾರನ್ ಮಾಮಾ
ಇಲ್ಲ ಇಲ್ಲ ಇಲ್ಲ
ಮತ್ತೆ.
ಏನಾ ಸಂಂಜಯ್ರರಲ್ಲ
ಹಾ ಹು
ಹ್ಮ್ ಜೋಡಣ ಮಾಡಿಟ್ಕೋತನಯ..
ಹಾ
ಲೈಟ್ ಇ ಲಗಾವ
ಹಾ
ಲೈಟ್ ಬರತ್ತನಥ ಎಲ್ಲಾ ಚೂರ್ಣ ಮಾಡತ್ತನ ಅನ್ಕಅದಕ
ಹಾ ಹಾ ಅವೆಲ್ಲಗ ಏನ್ ಮತ್
ಆವ ಅತ್ತನ್ ಕಡೆದಾನ ಹೊರಗ ಆಡಾತ
ಹ ಬರ್ತನಂದ ಮಾತ್ರಿ ತಗ್ಯಾಕ್ ಜಡಿತಿಗ್ಯಾಕ
ಹ್ಮ್ ಬರ್ಬೇಕಲ.
ಹ್ಮ್ ಯಾವಾಗ.
ಹದಿನೆಂಟಕ್ಕೆ ಹದಿನೇಳಕ ಇಲ್ಲ ಹದಿನಾರಕಾ.
ಹಾ . ಹಾಲ್ ಅನ್ಸುತ್ತ ಅವ್ನಿಗೆ ಅವನು ರೆಡಿ ಮಾಡ್ಕೋಬೇಕಲಾ.
ಅದಲ್ಲ ಹತ್ತೊಂಬತ್ತಕ ರಾತ್ರಿ ಹೋಗಂಗ ಇರ್ತಾನ. ಅಂತ ಒಂದು ತಾಸ್ ಬಂದು ಹೋಗ್ತಾನಲ್ಲ ಮೂರ್ತಿ ಆಗೈತಿ ಆಗತ್ತಾಗ ತಗಸಕ್ಬೇಕಲ್ಲ.
ಹಾ.
ಹ್ಮ ನೋಡಬೇಕಲ್ಲ.
ಹಚ್ಚಿದೇನು ಅಕ್ಕ ಗಳಿಗೆ ಅದು.
ಹ್ಮ್ ಅಚ್ಚಿದ್ನಮ್ಮ ನಿನ್ನೆ ಅಕ್ಕಿ ಭವ್ಯಕ್ಕ ಹಚ್ಚಿದ್ನ ಅಕ್ಕಿ ಮಾತಾಡ್ಲು.
ಹ್ಹಾ.
ಈಕಿ ರಾಜಾ ಗು ಅಚ್ಚಿನಿ ಏನ್ ಪೋಣ ಹತ್ಲಿಲ್ಲ.
ಹಾಕಿದ್ ಏನ್ ರೀಚಾರ್ಜ್ ಇಲ್ಲ ಅಂತ ಅವ್ವ ಅಂತ ಅಂದ್ಳು ನಮ್ಗು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಅವಾಗಿಂದ ಅಂತ್ರ
ಹ ಏನಿಲ್ಲ ಹಂಗ ಮಾತಾಡಿದಳು ಇಟ್ಲು.
ಹ್ಮ್.
ಹ್ಮ್ ನಾನಾ ಹಚಿ ನೀ ಅಂಗ ಅಚ್ಚನ ಮಾ
ಹ ಬತ್ತೆನು ಅಕೆನ್ ಈಗ
ಹ್ಹಾ.
ಊರಿಗ್ ಹೋಗಲ್ಲಂತ ಭವ್ಯಕ್ಕ
ಒಂದಿನ ಬೀಟಿಗೆಕ ಹಾಕೊ ಬರ್ತಾನಂತ ಆತು .
ಹಾ ಹಾ
ಅವ ಬರ್ತಾನಂತ ಕೇಳ್ತೀನಿ ಅವಾ ಬರಂಗಿಲ್ಲ ಅಂದ. ನಾವಲ್ಲಿ ಹಿ ಭೇಟಿ ಆಗಿ ಬಂದವು ಆ ಹ್ಮ್ ಹ್ಮ್ ಅದ ಅದೇ ಮತ್ತೇನಿಲ್ಲ ನೋಡ.
ಹ್ಮ್ ಹದ ನಿಂಗೆ ಎಟ್ಟೋತಿಗೆ ಅಚೆನವ
ನನಗ ಇನ್ನ ಕುಮಾರ ಮಾತಾಡಲಾಗಿತ್ತ.
ಹ್ಮ್
ಅವಾಗ ಅಚ್
ಆಗ ಅವಾಗ ಹಚ್ಚೇಳ ನಂಗೂ ಎಂಪಹಲ ಇಲ್ಲ ಹೇಳ. ಅವ ಹೆಂಗ ಕುಮಾರ ಹೆಂಗ ತನ್ನೋ ಹಂಗ ಮಾಡೋದು ಅತ್ ಹೇಳೋ ಹಂಗ ಹೆಂಗ ಅಂದ್ಲ. ಹಿಂದಿದ ಒಟ್ಟಿಗೆ ಅದೆಲ್ಲ ಮುಗೀತು ನಿಮ್ ತಂಗಿದು ಏನ್ ನ ಹೇಳಬೇಡ್ರಿ ನೀವ್ ಬಿಟ್ಬಿಡ್ರಿ.
ಅದ ನನಗೂ ಅಷ್ಟ ಹೇಳ ಇನ್ನ ಕುಮಾರ್ ಕಡೆ ಕೊಡ್ಲ ಅಂದುಲು ಕೊಟ್ಲ.
ಹ್ಮ್ ಹ್ಮ್
ಅದ ಕುಮಾರ್ ಏಳಿನಿ ಮಾತಾಡ್ಲಕ್ಕ ಸುಮ್ನೆ ಅವ್ರ ಇಬ್ರು ಚಿಂತೆ ಮಾಡ್ಕೋತ್ ಕೂರೋದು. ಮುಗಿಸಬಿಡದ್ನೆಲ್ಲಾ ಅಂತ ಅಂದ್ನಿ.
ಹ್ಮ್ ಹ್ಮ್.
ಆಯ್ತು ಅಂಗು ಮಾತಾಡ್ತೆೇನೆ ಇವಾಗ ಅಂತಂದನ ಅ.
ಹ್ಮ್ ಅದ.
ಹ್ಮ್ ಇದ್ನ ಮತ್ತ ಅಕಿದ ಒಂದ್ ವಾರ ಹಿಡ್ಕೊಂಡ್ ಕುತಿರುತಾಳ ತಲ್ಯಗ
ಹ್ಮ್ ಅಟಲ್ಲ ಮತ್ತ ಇನ ಅದೇ ಆಗೋದಲ್ಲಾ. ಅದ ಅದ ಇವನ್ ಮೇಲೆ ಸಿಟ್ ಬಂದಿರ್ತೈತಿಕ್ಕು ಕುಮಿನ್ ಮೆನ್ ಮೇಲೆ ಯಾಕಂದ್ರೆ. ಕುಮ್ಮೆ ಹಿಡ್ದೇನೆ ಹಾಕಿ ಸಪೋರ್ಟ್ಗೆದ್ದೆ.
ಹ್ಮ್ ಅಲ್ಲಿ ಏನಗೈತಿ ಯಾರಗ್ ಗೊತ್ತಾ ಅವನು ಏನ್ ಹೇಳ್ಯನು.
ಈಗ ಅವನು ತಿರುಗಿಬಿದ್ಲೇ.
ಅಲ್ಲಿ ಈಗ ಈಗ ಒಂದ್ ಕಡೆ ನೋಡಾಕ್ ಹೋರೆ ಇವಾಗ ಅವ್ನು ಸರಿ ಅನ್ನಸ್ತಾಳ ಅಕಿ ಸರಿ ಅನ್ನ್ತಾಳ.
ಆಕೆ ಸರಿ ಅನ್ನಿಸ್ತಾ ಅವನು ಸರಿ ಅನ್ನಿಸ್ತಾನಾನ ಅ ಒಂದು ಆಟ್ಕರೆ.
ಹಾ.
ಮೇನ್ ಇದನ್ನ ಮಾಡಬೇಕಲ್ಲ.
ಕುಮ್ಮಿ ಅದೇ ಒಂದ್ ಕಡೆ ನಿಲ್ಬೇಕಾಗಿತ್ತು ಸುಮ್ಮ ಆಕೆಗೆ ಎಷ್ಟು ದಿನ ಹು ಹು ಅಂದ.
ಈಗ ಏನಾಯಯ್ತು ಇವನ್ ಮಾತ ಅವನು ಇದು ಮಾಡಂಗಿಲ್ಲ.
ಹಾ
ಇವ್ನ್ ಮಾತಿಗ ಅವ್ ಹು ಅನ್ನಕಾಗುತ್ತ ಈಗ ಮೇಲೆ ಅದು ಇಡ್ಕೊಂಡು.
ಏನ್ ಹೇಳ ಯಾರಿಗೆ ಗೊತ್ತು.
ಏನ್ ಇನ್ನೊಂದು ವಾರ ಇದ್ರ ಇರ್ತಾಳ ಆಮೇಲೆ ಆರಾಮ್ ಅಕ್ಕ.
ಹಾ ಅದ ಏನ ಇನ್ ನನ್ನ ಕೈ ಇನ್ ಇಲ್ಲಿ ಇನ್ ಏನೆೇ ನೀ ಏನೇನು ಚಿಂತೆ ಮಾಡಿ ಬಂದಿದ್ದಿ ಆರಾಮ ಇರತ್ತ ಅಂದ್ಲು ಆಕಿ.
ಹಾ ಇನ್ನ ನಿಖಿ ಹೇಳ್ದಂಗ್ ನಡ್ಸವಂಗ ಮಾಡ್ಕ. ಕೋಬೇಕ ಜಾಸ್ತ ಈಕ ಸುಮನಿಂದ ಕೂತ್ರಕಾ ಮುಗಿತ್ತು.
ಇನ್ನೇನು ಹಿಂದಿಂದು ತೆಗಿಬೇಡ ಮುಂದಿಂದು ತೆಗಿಬೇಡ.
ಹಾ
ನೀ ಸುಮ್ಮೆ ಇದ್ದು ಬಿಡು ಆತಗ್ಗೆ.
ನಾ ಅವನ್ಗೂ ಅದ್ ಏನ ಇದ್ದಕ ಅವತ್ ಕಾಲ್ದಾಗ ಹಿಂದ ಏನ್ ಆಗೇತಿ. ಆಗ್ಲಿ ಮುಂದ್ ಏನ್ ಆಕ್ತತ್ ಆಗ್ಲಿ ಇವಾಗ ಏನ್ ಇದದೀರ ಅಷ್ಟ ನೋಡ್ರಿ ಆರಾಮ್ ಇರಿ ಅಂತ ಹೇಳಕತೀನಿ. ಮತ್ ಅದ್ನ ಹಿಂದಿಂದಾನೇ ಹೇಳ್ತ.
ಹ್ಮ್ ಅದು ಎಲ್ಲ ಇದನ್ನ ಇರ್ತತ್ದ ನೀನ್ ಹೂಗೆಲ್ಲಾ ಇದನ್ನ.
ಹಾ ಅವ್ರ ಹೇಳತ್ತ ಅಲ್ಲಿ ಇಬರು ಇಲ್ಲೇ ಅಂದರತ್ತವಾಗು.
ಇಲ್ಲ ಅಲ್ಲಿ ಸುಬನ್ಯರ ಮೆಟಿ ಹೊದಾಗ ಅವರು ಏನೇನ್ ಹೇಳರ ಸುಬನನ್ರರು ಈಕಿ ಮನಸ್ ಬದಲ ಸಾಕಿ ಈಕಿ ಬದಲಾಯಿಸಿಲ್ಲ ಅವಕ್ರೆ ಅವ್ರು ಹೇಳ್ರುನು. ಎಲ್ಲ ಇಲ್ಲ ಇದನಾಗ್ಲಿ ಇಲ್ಲ ಇದದನಾಗ್ಲಿ ಹಿಂಗೆ ಹೇಳಯಕಿ ಅವ್ರಿಗೆ. ಮತ್ತ ಇವ್ಗೆ ಏನ್ ಹೇಳಿವನ್ ಬದ್ಲಸಾನಿ ಆಗಲ್ಲ.
ಹ್ಮ್ ಹ್ಮ್ ಅದೇ ಇವನಿಗೆ ಹೇಳಿ ತಲೆಯಾಗ ಕೊಟ್ಟಾನ ಇವನು ಅದಕ್ಕ ಹು ಅಂದಾನ.
ಹ್ಮ್
ಅಷ್ಟ ಮತ್ತೇನಾ.
ಹ್ಮ್ ಅದೇ ಹಂಗೆ.
ಎಲ್ಲದ್ರನು ಚಲೋನೆ ಐತೆ ವಿದ್ಯಾಅಕ್ಕ.
ಅದ ಬಿಡದ ಚೊಲೋನತ್ಕ್ರ ಅಕ್ಕಿಗೆ ಏನ ಅಂಜಿಕ್ ಪೂಜೆ. ಈಗ ನೋಡ ಈಗ ನಮ್ಗ ರಾತ್ರಿ. ರಾತ್ರಿ ಟೈಮ್ದಾಗ ರಾತ್ರಿ ಟೈಮದಾಗ ಎಲ್ಲ ಹೋಗಿರ್ತಾನೆ ಎಮರ್ಜೆನ್ಸಿ. ಬಂದು ಅವಪ್ಪಟ್ನ ನಮ್ಮ ಮನೆಗೆ ಯಾರಿಗೋ ಏನೋ ಆಯ್ತು. ಒಂದು ಎಮ್ಮಿನೆ ಉಚ್ಕೊತ ಅಲ್ಲಿ ಯಾರದಾರ ಹಸು ಪಾಸು. ಅದ್ನೆಲ್ಲ ಚಿಂತಿಮ್ಮ ಹಾ ಬಾಜುಕ್ ಬಾವಿ ಅಲ್ಲಿ ಎರಡು ಮಂದಿ ಇದನ ಆದ್ರ ಜಿಗ ಜಿಗದ ಅದೆಲ್ಲಯಕಿತಿ ಲಬರ ಆಯತೆ ಮತ್ತ ಹಾಳ್ ಕೊಟ್ಟು ಏನಾರ ಹೇಳಿ ಅವು
ಅದ ನಿಂಗ ಭಾ ಚತ್ರಿ ಕವಾಣಿ ಹಿಂಗೈ ತಪ್ಪ ಆಕತ್ತಲ್ ಆಗ ಮತ್ ಬೇರೆ ಏನು ಇಲ್ಲ ಅಂತ ಹೇಳ್ ನಿ ಅಷ್ಟ ಅವ ಏನ್ ಅನ್ಕೊಂಡಾನ ಯಾರಿಗ್ ಗೊತ್ತು
ಹ್ಮ್
ಅವ್ ಅನ್ಕೊಂಡಾನ ಇವರು ಬಿಟ್ಟ ಬಿರಾಕ ಆಗೋತ್ತ ಅಕ್ಕಿಗ ಅವ್ ಅನ್ಕೊಂಡಾನು ಅಕಿ ತಲಯಾಗ ಬೇರೆ ಇಲ ಆದಾಗ ಅವಂಗ ಗೊತ್ತಿಲ್ಲ ಇದ್ ನಮಗ್ ಗೊತ್ತೈತಿ
್ಮ ಎಂತಲ್ಲ
ಈ ನಿಂಗ ಹಚ್ಚರ ಹೇಳಿ ಹಿಂಗಾಕ ಹಿಂಗ್ ಯೋಚನೆ ಮಾಡಕತಾಳು ಅಕಿದ್ ಬೇರೆ ಏನು ಇಲ್ ಕಟ್ಟಾಕ್ ಏನು
ಕಲಕ್ಕ್ರ
ಹಾ ಅಲ್ಲ ನೀನಾಗೆ ಹಚ್ಚಿದನು ಹೇಳ ಒಂದಿತ್ತು
ಹ್ಮ್ ಹ್ಮ್ ಹೇಳುಣ ಹೇಳುಣ
ಇದ ತರಾನ ಹೇಳ್ ಸುಮ್ಮಾ ನಾನ್ ಈಗ ಹೋದ ನ ಏನಲ್ಲ ಮಾತಾಡ್ಸಿರ್ಕೊಂಡು ಹ ಹ್ಮ್ ನನಾಗ ಅವಂಗ ಈ ಸತಿ ಏನು ಹೇಳಾಕ್ ಹೋಗಲ್ಲ ಈಗ ಹೇಳುವಷ್ಟ್ ಹೇಳೇಂತೇವಿ ಸಟ್ಟ
ಹ್ಮ್ ಅದ ಹ್ಮ್ಮ್ ಹ್ ಅದ ಹೊರಗಿನ ಕೂ ಗದಾನತೀಂಡ
ಹ್ಮ್
ನಡುವಿನ ಬಾಕ್ಲ್ ಹಾಕನಿ ಸಾಮಾನ ಇಲ್ಲ ಅವಂಗ
ಹ್ಮ
ಅಕಡೆದ ಇಕಡೆ ಓಡಾಡ್ತಾನು ಇಕಡೆದು ಅಕಡೆ ಓಡಾಡ್ತಾನು
ಹ್ಮ
ಕೈಯ ಒಟ್ಟ ಆ ಕಡಿ ಇವ್ರ್ ಬಡಿ ಇವ್ರ್ ಬಡಿ ಮಾಡ್ಕೊ ತಿರುಗಾಡ್ತೈತಿ ಒಂದ ಕೊಲೆ ಹಾಕ್ ಬಿಟ್ಟನ ಅಂದ್ರ ಸಾಮಾನ್ ತಗೊಂಡ್ ಆಡ್ತಾನ
ಹ್ಮ್ ಸರಿ ಮತ್ತ
ಹಾಂ ಸರಿ ಆಯ್ತು ತಗೋ ಈಗೇನು ಹಚ್ಚಂಗಿಲ್ಲ ಮತ್ ರಾತ್ರಿ ಅದು ನೋಡ್ತೀ ಹಾಂ ಸರಿ ಇಡಲಿ
ಹಾ